ಹ
ಹಲೋ ನಮಸ್ಕಾರ ಆರಾಮ್ದೀರಾ
ಹಲೋ ನಮಸ್ತೆ
ಹಲೋ ನಮಸ್ತೆ ಆರಾಮ್ದ್ರಾ ಹಾ ನಾನ್ ಆರಾಮದ್ದೀನೆ ನಿಮ್ಮ್ ಹೆಸರು
ನನ್ನ ಹೆಸರು ಅರುಂಧತಿ ಅಂತ ನಿಮ್ಮ್ ಹೆಸರು
ನನ್ನ ಹೆಸರು ಅನುಷಾ ಅಂತ
ಹೌದಾ ಓದ್ತಿದ್ದೀರಾ
ಹ್ಮ್ ನಾನ್ ಓದ್ತಿದ್ದೀನಿ ನೀವು
ಹಾ ನಾನು ಓದ್ಕೊಂಡಿದ್ದೀನಿ ಇನ್ನ್
ಹೌದಾ ಏನ್ ಓದ್ತಿದೀರ್ ನೀವು
ನಾನು ಇಂಜಿನಿಯರಿಂಗ್ ಈಗ ಸೆಕೆಂಡ್ ಇಯರ್ ಅಂದ್ರೆ ನಾಲ್ಕನೇ ಸೇಮ್ಮ ಮುಗಿಯಕ್ ಬಂತು ನೀವು
ನಾನು ಮೆಡಿಕಲ್ ಓದ್ತಿದ್ದೀನಿ ಈಗ ಪ್ರೆಸೆಂಟ್ ಸೆ ಸೆಕೆಂಡ್ ಇಯರ್ ನಾನು
ಹೌದಾ
ಹಾ
ಮತ್ತೆ ಏನ್ ಊಟ ಮಾಡದ್ರಿ
ನಮ್ದು ಆಲ್ರೆಡಿ ಎಂಟೂವರಿಗ ಹಂಗ್ ಊಟ ಇತಿದ್ರು ಅನ್ನ ಸಾರು ಅಂತ ಮತ್ತೆ ಅದ್ರ ಜೋಡಿ ಪಾಪಾಡು ಮಜ್ಜಿಗೆ ಕೊಟ್ಟಿದ್ರು ಅಷ್ಟೇನ್ ಚಲೋ ಇಲ್ಲ ಹಂಗೆ ತಿನ್ ಬಂದಿದ್ ಅಷ್ಟ್
ಹೌದಾ ನೀವ್ ಹಾಸ್ಟೆಲ್ ಅಲ್ಲೇ ಇರದಾ
ಹಾ ನಾನ್ ಹಾಸ್ಟೆಲ್ ಅಲ್ಲೆ ಇರೋದ್ ನೀವ್ ಮತ್ತೆ
ಹಾ ನಾನು ಹಾಸ್ಟೆಲ್ ಅಲ್ಲೇ ಇರದು ಅಂದ್ರೆ ಎರಡ್ ವರ್ಷ ಹಾಸ್ಟೆಲ್ ಅಲ್ಲಿ ಇದ್ದೆ ಇಲ್ಲ ಎರಡ್ ವರ್ಷ ಹಾ ಇದೆ ಈಗ ಡಿಗ್ರಿ ಬಂದ್ಮೇಲೆ ಅಂದ್ರೆ ಈಗ ಒಂದ್ ವರ್ಷ ಕಂಪ್ಲೀಟ್ ಆಯ್ತು ಮನೆ ಹತ್ರನೆ ಊರ್ ಹತ್ರರನೆ ಒಂದ್ ಸ್ವಲ್ಪ ಕಾಲೇಜ್ ಸಹ ಹತ್ರ ಇದೆ ನಮ್ಗೆ ಅಲ್ಲಿಗ ಅಡ್ಮಿಷನ್ ಮಾಡಿದ್ದೀನಿ
ಹೌದಾ ಏನ್ ಊಟ ಮಾಡಿ ತಿಂದಿರಾ ನೀವು ಊಟ ಆಯ್ತಾ
ಮನೆ ಹಾ ಮನೆ ಊಟ ಅಲ್ವಾ ರೊಟ್ಟಿ ಪಲ್ಯ ಇದೆಲ್ಲಾ ಇತ್ತಪ್ಪ ಮನೇಲಿ
ಹೌದಾ
ಹ್ಮ್
ಹ್ಮ್
ನೀವು ಹಾಸ್ಟೆಲ್ ಅಲ್ಲಿ ಇರೋದು ಊಟ ಎಲ್ಲಾ ಅಡ್ಜಸ್ಟ್ ಆಗಿದೀಯಾ ನಿಮ್ಗೆ
ಆ ಏನ್ ಅಡ್ಜಸ್ಟ್ ಆಗಿಲ್ಲ ಏನ್ ಅಡ್ಜಸ್ಟ್ ಇಲ್ಲ ಹಂಗೆ ತಿನ್ಬೇಕ್ ಕೋಷನ್ ಬರ್ಬೇಕು ಮತ್ತೆ ನಾಳೆ ಕಾಲೇಜ್ಗೆ ಹೋಗಕ ಓದ್ಕೊಳ್ಳಕ ಹಂಗೆ ಸ್ವಲ್ಪ ಸ್ವಲ್ಪ ತಿನ್ನದು ಬಿಡೋದು ಅದೊಂದ್ ನಮ್ ಗೆಳತಿಯರು ಇರ್ತಾರ ಅವರು ಉತ್ತರ ಕನ್ನಡ ಅವರು ಕರ್ನಾಟಕ ಅವರು ಅವರು ರೊ ಶೇಂಗಾ ಹಿಂಡಿ ಮತ್ತೆ ಇನ್ನ ಬೇರೆ ಬೇರೆ ಏನ ತಗೊತಾ ಅವು ಇರ್ತಾವಲ್ಲಾ ಅದ್ರ ಜೋಡಿ ಹಚ್ಕೊಂಡ ತಿನ್ನಬೇಕು ಚೆನ್ನಾಗಿರ್ತ
ಹಾ ಹಾಗಿದ್ರೆ ಊಟ ಆರಾಮಾಗ ಮಾಡ್ಬೋದು ಬಿಡಿ ಆದ್ರೆ ಬರೀ ಬೆಂಗ್ ಬೆಂಗ್ಳೂರ್ ಕಡೆನ ಇರದ ನೀವು
ಹಾ ನಾವ್ ಇರದ್ ಬೆಂಗ್ಗಳೂರ್ ಕಡೆನೆ
ಹ ಅಲ್ಲಿ ಬರೀ ಅನ್ನ ಸಾಂಬಾರೆ ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ನಪ್ಪಾ ನಾನು
ಹೌದು ನಮ್ಗ ಡೈಲಿ ಇರೋದು ಬೆಣ್ಣೆಸಾರು ಇದು ಭದನೆ ಮತ್ತೆ ಮುಲಂಗಿ ಸಾರ ಇವೇ ಇರ್ತವ್ ಸಾರು ಸಾರ ಅಂತಾರಲ್ಲ ನನಗ್ ಸಾರೆ ಇಷ್ಟ
ಹ್ಮ್ ನಾನು ಎರಡ್ ವರ್ಷ ಅದೇ ಇದ್ದು ಬರೀ ಅನ್ನ ಸಾಂಬಾರ್ ತಿಂದೆ ತುಂಬಾ ಕಷ್ಟಪಟ್ಟಿದಿನ್ನಿ ಬನ್ನಿ ಈಗಷ್ಟೇ ಅಷ್ಟೆ ಮನೆ ಊಟ ತಿನ್ನಕ್ಕೆ ಅಂತ ಮನೆಯಿಂದಾನೇ ಅಡ್ಮಿಷನ್ ಮಾಡಿದ್ದೀನಿ ಕಾಲೇಜಿಗೆ ಹೋಗೋದು ಬರ್
ಹೌದಾ ಚಲೊ ಆಯ್ತು ಬಿಡ್ ನೀವಾದ್ರು ಚೆನ್ನಾಗ್ ಊಟ ಮಾಡ್ತೀರಿ
ಆದ್ರೆ ಊಟದ ಪ್ರಕಾರ ನೋಡುದ್ರೆ ಮನೇೆಯಲ್ಲಿ ಮನೆ ಊಟ ಬೇಕು ಅನ್ಸುತ್ತೆ ಆದ್ರೆ ಗೆಳ ತಿರಲ್ವಲ್ಲ ಮನೆಯಲ್ಲಿ ಅಷ್ಟೊಂದು
ಹೌದು ಒಬ್ಬರೇ ಇರ್ಬೇಕಾಗುತ್ತಾ ಇದ್ರೆ ನೀವು ಇಲ್ಲಂದರ್ ತಂಗಿ ಎಲ್ಲ ಅವ್ರ ಓಕೆ ಓಕೆ ಬಟ್ ಆದ್ರೂ ನಮ್ ಕೆಲಸ ಏನ್ ಮಿಸ್ ಆಗ್ ಬಟ್ ಹಾಸ್ಟೆಲ್ ಲೈಫ್ ನಲ್ಲಿ ಹಂಗಲ್ಲ ಎಲ್ಲಾ ಗೆಳತರ ನಮಗ
ಹೌದು ಅದೇ ಚೆನ್ನಾಗಿರುತ್ತೆ ಅಂದ್ರೆ ಅಲ್ಲಿಂದ ಊಟ ನೆನ್ಸ್ಕೋಬಾರ್ದಾಗುತ್ತೆ ನಾವು
ಹೌದು
ಮತ್ತೆ ನೀವ್ ಎಷ್ಟ ಜನ ಇರೋದು ನಿಮ್ ಮನೇಲಿ
ನಮ್ಮ್ ಮನೇಲಿ ಐದ್ ಜನ ನಾನು ನಮ್ಮ ಅಪ್ಪಾಜಿ ನಮ್ಮ ಅಕ್ಕ ಅವರು ಇಬ್ಬರು ನಾನು ಅಷ್ಟೇ
ಹ್ಮ್ ಹ್ಮ್ ಅಂದ್ರೆ ಇಲ್ಲಿ ಬೆಂಗ್ಳೂರಿಂದ ನೀವು ಹೋಗೋದ್ ಬರೋದೆಲ್ಲ ಮಾಡ್ತೀರಾ
ಹೌದು ಏನಾದ್ರೂ ಸುಟ್ಟಿ ಕೊಟ್ಟಿದ್ರೆ ನಾನು ಮನೆಗ್ ಹೋಗ್ತೇನೆ ಒಂದ್ ತಿಂಗ್ಳ ತಿಂಗ್ಳಿಗೆ ಹೋಗ್ ಬರ್ತೇನೆ
ಹ್ಮ್ ಹ್ಮ್
ಹ ನನೀಗ ಮತ್ತೆ ನಮ್ಮ ಊರಿಗ ಜಾಸ್ತಿ ದೂರ ನಾವಿರೋದು ದಾವಣಗೆರೆ ನಲ್ಲಿ ಓದೋದ್ ಮಾತ್ರ ಬೆಂಗಗಳೂರ್ನಲ್ಲಿ
ಹೌದಾ ಅಂದ್ರೆ ಅಲ್ಲಿಂದ ಅಲ್ಲಿಗೆ ಬರೀ ರಜೆ ಇದ್ದಾಗ ಸೂಟಿ ಇದ್ದಾಗ ಅಷ್ಟೇ ಹೋಗ್ ಬರ್ಬೇಕಾಗತ್ತೆ ಲ್ವಾ ನೀವು
ಹಾ ಹೌದು ಜಾಸ್ತಿ ದೂರ ಆಗ್ತದಲ್ಲ ಏನ ಸುಟ್ಟಿ ದ್ ಅದೊಂದು ಮೆಡಿಕಲ್ ಓದ್ತಿದ್ದೀನಲ್ಲಾ ಅಷ್ಟೇನ್ ಸುಟ್ಟಿ ಕೊಡೋಣ ಬಟ್ ಏನಾದ್ರು ಹೆಲ್ತ್ ಇಶ್ಯೂಸ್ ಏನಾದ ಆಗಿದೆ ಆ ಮನಪ್ ಆಗಿದ್ರೆ ಮಾತ್ರ ಹೋಗ್ ಬರ್ತೇನಿ
ಹೌದು ಮೆಡಿಕಲ್ ಅಲ್ಲಿ ತುಂಬಾ ಕಷ್ಟ ಇನ್ನಂಜ ಇಂಜಿನಿಯರಿಂಗ್ ಓದ್ತಿದ್ರೆ ಏನು ಅಂದ್ರೆ ನಮ್ ತರ ಈಗ ಆರಾಮಾಗಿ ರಜೆ ಇದ್ದೇ ಇರುತ್ತೆ ನಾವ್ ಆರಾಮಾಗಿ ಹೋಗ್ಬೋದು ಬರ್ಬೋದು ಮನೆಯಿಂದ ಅ ಆದ್ರೆ ನೀವು ಮೆಡಿಕಲ್ ಅಲ್ಲಿ ಜಾಸ್ತಿ ಸೂಟಿ ಇರಲ್ವಲ್ಲ
ಹ ಹೌದು ಮೆಡಿಕಲ್ ಅಲ್ಲಿ ಜಾಸ್ತಿ ಸಿಟ್ಟಿರಲ್ಲ
ಮತ್ತೆ ಹೆಂಗ್ ನಡೆದಿದೆ ನಿಮ್ದೆಲ್ಲ ಸ್ಟಡೀಸ್ ಅದೆಲ್ಲಾ ಅಭ್ಯಾಸ
ಅಷ್ಟಷ್ಟೇ ಆಗ್ತದೆ ಅಷ್ಟೇ ಹಂಗೆ ಓದ್ಬೇಕು ಕಷ್ಟ ಇದೆ ಅ್ರ ಏನಾದ್ರು
ಹ್ಮ್ ಅಂದ್ರೆ ಒಂದ್ಸಲ ಮತ್ತೆ ಎಲ್ಲ ಚೆನ್ನಾಗ್ ಓದಿ ಎಲ್ಲ ಡಾಕ್ಟರ್ ಎಲ್ಲ ಆದ್ರೆ ಚೆನ್ನಾಗಿರುತ್ತಲ್ವಾ
ಹ ಹೌದು ಚೆನ್ನಾಗಿರ್ತರಿ ಡಾಕ್ಟರ್ ಲೈಫ್
ಹ್ಮ್
ಹೌದು ಇನ್ನೊ ನಿಮ್ ಕಡೆ ಹಬ್ಬಗೆಲ್ಲ ಆಚರಿಸ್ತಾರ
ಹಾ ಆಚರಿಸಸ್ತೀವಿ
ಹೌದಾ ಯಾವಬ್ಬಂದ ನಿಮಗಿಷ್ಟ ಯಾವ ಹಬ್ಬಾಗ ಜಾಸ್ತಿ ಇ ಅಸ್ತೀರಿ ಹ
ನಮ್ ಕಡೆ ಹಲೋ ಹಾ ಹೇಳಿ
ಹಾ ಹೇಳ
ನಮ್ ಕಡೆ ಗಣೇಶ ಹಬ್ಬ ಗಣೇಶ ಹಬ್ಬ ಆಚರಿಸಸ್ತೀವಿ ಜೋರಾಗಿ
ಹೌದಾ
ಹ್ಮ್
ಹೆಂಗ ನಿಮ್ಗ ಯಾವ ಹಬ್ಬ ಅಂದ ಇಷ್ಟೇ ನಮ್ ಕಡೆ ಸಂಕ್ರಾಂತಿ ದೀಪಾವಳಿ ಯುಗಾದಿ ಮತ್ತೆ ಇನ ಜಾಸ್ತಿನಾ ಹಬ್ಬಾ ಜಾಸ್ತಿ ಬಟ್ ನನಗ ಇಷ್ಟ ಆಗ್ದು ಹಬ್ಬ ಮಾತ್ರ ದೀಪಾವಳಿ ಮತ್ತೆ ಸಂಕ್ರಾಂತಿ
ಹ ಅಂದ್ರೆ ಅದೇ ಜೋರಾಗ ಆಚರಿಸತೀರಾ
ಹೌದು ಜಾಸ್ತಿ ಜೋರ ಅಂದ್ರೆ ಸಂಕ್ರಾಂತಿ ಮೂರ್ ದಿನ ಮಾಡ್ತೀವಿ ಒಂದಿನ ಕನುಮಾ ಅಂತ ಒಂದಿನ ಬೋಗಿ ಒಂದಿನ ಪೊಂಗಲ್ ಅಂತ ಎಲ್ಲ ನಮ್ಮ ಅಣ್ಣ ಮತ್ತೆ ಜಾಬ್ ಮಾಡೋವರೆಲ್ಲ ಮತ್ತೆ ಬೇರೆ ಕಂಟ್ರಿನಲ್ಲಿ ಇದ್ದವರೆಲ್ಲ ಬರ್ತಾರ ಆ ಕಂಪಲ್ಸರಿ ಆ ಸಿಗಲ್ಲ
ಹ್ಮ್
ಹ್ಮ್ ಇನ್ನು ನೀವು ಯವತ್ತಾದ್ರೂ ದಾವಣಗೆರೆ ಇಲ್ಲಾಂದ್ರೆ ಮುಳಬಾಗಿಲ್ ದೋಸೆ ತಿಂದೀರಾ
ಮುಳಬಾಗಲ್ ದೋಸೆ ತಿಂದಿದ್ದೀನಿ
ಹೌದಾ ಹೆಂಗಿದೆ ನೀವ್ ಮುಲಬಾಗ್ಲ್ ಲ್ ಯಾವ್ ದಾದ್ರು ಗೊತ್ತಿದವ್ರ ಇದಾರ
ಹಾ ಮುಳಬಾಗ್ಲೆಲ್ಲ ನನ್ಗೆ ಗೊತ್ತಿರೋಳ ಒಬ್ಲು ಗೆಳತಿ ಇದಾಳೆ
ಹೌದಾ ಹೆಂಗೆ ಲೈಕ್ ಹೆಂಗಿದೆ ಅವ್ರ ಮನೆ ಅವರು ಫ್ಯಾಮಿಲಿ ಮೆಂಬರ್ಸ್ ಹೆಂಗಿದಾರಾ
ಚೆನ್ನಾಗಿದ್ದಾರೆ ಅವ್ ಅವ್ಳು ಒಬ್ಬಳೆ ಮಗಳು ಅವ್ರಪ್ಪಮ್ಮಂಗೆ ಅವ್ರ ಮನೆಗೆ ಹೋಗ್ತಿದ್ವಿ ಚೆನ್ನಾಗಿದ್ದಾರೆ ಚೆನ್ನಾಗ್ ಮಾತಾಡ್ತಾರ ಅವ್ರ ಅಪ್ಪ ಅಮ್ಮ
ಹೌದಾ ಹ್ಮ್ ಇನ ಮತ್ತ ಹೌದು ನಿಮ್ಗೆ ಎಕ್ಸಾಮ್ ಸರಿ ಮೇಲೆ ಎಲ್ಲಿಗಾದ್ರೂ ವ್ಯವಾಸಕ್ಕೆ ಹೋಗ್ಬೇಕ ಅಂತ ಅನ್ಕಂತಿದ್ದೀರಾ ಇಲ್ಲಾಂದ್ರೆ ಎಲ್ಲಿಗಾದ್ರೂ ಹೋಗಿ ಬಂದಿದ್ರಾ
ಇಲ್ಲ ಹೋಗ್ಬೇಕು ಅನ್ಕೊಂಡಿದ್ದೀವಿ ಇನ್ನ್
ಹೌದಾ ಯಾವ್ ಕಡೆ ಹೋಗ್ಬೇಕನ್ಕಡಿದಿರಿ
ನಾವು ಅ ಈ ಕಡೆ ಮೈಸೂರು ಹೊನ್ನಾವರ
ಹಾ ಹೋನ್ನಾವರ ಅಂದ್ರೆ ಉಡುಪಿ ಸೈಡು ನಾವು ಉಡುಪಿ ಸೈಡ್ ಜಾಸ್ತಿ ಹೋಗಿದ್ವಿ ಹೌದು ಉಡುಪಿ ಸೈಡ್ ಹೋಗ್ಬಂದಿದ್ದೆ ಅಲ್ಲೊಂದು ನಮ್ಮ ಫ್ರೆಂಡ್ನು ಇದ್ದಳ ನಮ್ಗೆಲತಿ ಕುಂದಾಪುರನಿಂದ ಅಕೆ ಒಂದ್ಸತ ಕರ್ಕೊಂಡ ಹೋಗಿಲ್ಲ ನಾವು ಬಟ್ ನಾವ ಹೋಗ್ ಬರ್ದಿದ್ವಿ
ಹೌದಾ ಕರ್ಕೊಂಡ್ ಹೋಗಿ ಅಂತ ಹೇಳಿ
ಹೇಳಿದ್ವಿ ಬಟ್ ಒಂದ್ಸತಿದು ಕರ್ಕೊಂಡು ಹೋಗಿಲ್ಲ
ಮತ್ತೆ ನಿಮ್ ಮನೇಲಿ ನಿಮ್ ತೋಟ್ದಲ್ಲೆಲ್ಲಾ ಮಾವಿನ ಕಾಯಿ ಎಲ್ಲಾ ಸಿಗುತ್ತಾ
ಹಾ ಜಾಸ್ತಿ ನಮ್ಗೊಂದ ತೋಟ ಇದೆ ಲೈಕು ಕೊಕೋನಟ್ ಮ್ಯಾಂಗೋ ಇವೆಲ್ಲಾ ಸಿಕ್ತಾವ ನಮ್ ಕಡೆ ಫ್ರೆಶ್ ಆಗಿರ್ತವೆ ಅವೆಲ್ಲಾ ಮನೆ ಹೋಗಿದ್ರೆ ಮಾತ್ರ ಸಿಗ್ತೈತೆ ನಾನ ಇರೋದ್ ಬೆಂಗಳೂರನಲ್ಲಾ ಅಷ್ಟು ಸಿಗಲ್ಲ ಒಂದೊಂದ್ ಸತೆ ಪಾರ್ಸಲ್ ಮಾಡಸ್ತಾರ ಇಲ್ಲಂದ್ರೆ ನಾನ ಹೋಗಿ ತಗೊಂಡ್ ಬರ್ಬೇಕಾಗತ್ತಾ ಹಾ ಇನ್ನ ನಿಮ್ಗೆ ಇಷ್ಟನಾ ಮಾವಿನ ಹಣ್ಣು ಇದಂದೆ ಬಾಳೆಹಣ್ಣು ಎಲ್ಲ ಜಾಸ್ತಿನೇ ಇದೆಲ್ಲ ಗ್ರೇಬ್ಸ ಇ ಎಲ್ಲಾ
ಮತ್ತೆ ಹೇಳಿ
ನಿಮ್ಗ ಮಾವಿನ ಹಣ್ಣ ಅಂದ್ರೆ ಇಷ್ಟನಾ
ಹ ನಂಗ್ ಮಾವಿನಕಾಯಿ ಇಷ್ಟಾ
ಹೌದಾದು ಇನ್ನಾ ನೀವು ಯಾವ್ದ ನಿಮ್ಗ್ ಅಡಗೆ ಮಾಡಕ್ ಬರ್ತೈತಾ
ಇಲ್ಲಾ
ಕಡಿ ಮಾಡಕ್ ಬರಲ್ಲಾ
ಸ
ಹಲೋ
ನಿಮ್ಗೆ ಯಾವ ಕಾಲ ಇಷ್ಟ ಬೇಸಿಗೆ ನಾ ಕಾಲಿ
ನನಗೆ ಚಳಿ ಲ್ಲ್ದು ಇಷ್ಟ ಅಂದ್ರೆ ಹಾಗೆ ಮಳ ಜಾಸ್ತಿ ಹ
ಯಾಕ ನಿಮಗ್ ಬೇಸ ಬಲ ಇಷ್ಟೇ
ಅದೇ ಅದು ಬಾಳ ಬಿಸಿಲಿ ಇರ್ತದಲ್ಲ ದಾರಿ ಇಲ್ಲಿ ತೆರ್ಯಕ್ ಆಗಲ್ಲ ಬಿಸಿಲಲ್ಲಿ ಇರಕ ಅದಕ್ಕೆ ನಮ್ಗೆ ಚರಿತಲ್ಲ ಅಂದ್ರೆ ಹೌದು
ಹೌದಾ ಹ್ಮ್ ಹ್ಮ್ ನನ್ ಗಾಡಿಗೆ ಮಾಡಕ್ ಬ ಮಾಡಕ್ ಬರಲ್ಲ ಬರೀ ತಿನ್ನಕ್ಷ್ಟೇ ಬರುತ್ತೆ ಅಂದ್ರೆ ಮ್ಯಾಗಿ ಒಂದ್ ಮಾಡ್ತೀನ ಅಷ್ಟೆ ನೀವು ನಿಮಗ್ ಬರುತ್ತೆ ಅಡಗೆ ಮಾಡಕ್ಕೆೆ
ಹಾ ನನಗ್ ಮಾಡಕ್ ಬರ್ತೈತಿ ನಮ್ಮ ಮಮ್ಮಿ ಎಲ್ಲ ಕಲ್ಸಿದ್ರು ಯಾಕಂದ್ರೆ ಅವರು ಇನ್ ಕೇಸ್ ಎಲ್ಲಿಗಾದ್ ಹೋಗಿದ್ರೆ ನಾನೇ ಮಾಡ್ಕೊಂಡ್ ತಿನ್ಬೇಕಂತ
ಓ ಕಲ್ತ್ಕೊಂಡಿದ್ದೀರಾ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಇ ನಮ್ ನಿಮ್ಗೆ ಹೌದು ಮುಳಗಲ್ ಮುಳಬಾಗಲ್ ದೋಸೆ ತಿಂದಿರಂತ ಹೇಳಿದರಲ್ಲ ಮತ್ತೆ ಇನ್ನು ದಾವಣಗಿರೆ ಟ್ರೈ ಮಾಡಕ್ ಬಂದಿಲ್ಲ ಮುಲ್ಭಾಗಕಂದ್ರ ಜಾಸ್ತಿ ಫೇಮಸ್ ದಾವಣಗಿರೆ
ಹೌದಾ ಹಾ ಹೌದು ಕೇಳ್ಪಟ್ಟಿದ್ದೀನಿ ಬಟ್ ಆದ್ರೆ ಮುಳ್ಬಾಗಿಲ್ ನನ್ ಗೆಳ್ತಿದ್ದಾಳೆ ಅಂದಲ್ವಾ ಅವ್ರ ಅಪ್ಪ ಅಮ್ಮ ಇಲ್ಲಿ ಅವ್ಳ ಹತ್ರ ಬರುವಾಗ
ಹೌದಾ ಹ್ಮ
ಮತ್ತೆ ನಾವ್ ಅವಳ ಜೊತೆ ಅವ್ಳ ಮನೆಗ್ ಹೋದಾಗ್ ಒಂದ್ಲ ತಿನ್ಕೊಂಡ್ ಬಂದಿದ್ದೀವಿ ಅಷ್ಟೆ ಅದಾದ್ಮೇಲೆ ನಾನು ಈ ಕಡೆ ಊರ್ ಕಡೆ ಬಂದ್ನಲ್ಲ ಹಂಗಾಗಿ ಇನ್ನು ಒಂದ್ಸಲಾನ ಮತ್ತೆ ತಿಂದೇ ಇಲ್ಲ
ಹೌದಾ ನಾ ಹೋಗಬೇಕ ಕನ್ಕ ಅನ್ಕೊಂಡಿದ್ದೆ ನ್ಗೆ ತೀಳಿದ್ರು ಕರ್ಕೊಂಡ್ ಹೋಗತಾರಂತ ಹೇಳಿದ್ರು ಬಟ್ ನನಗ್ ಆಗಿಲ್ಲ ಟೈಮ್ ಸಿಕ್ಕಿಲ್ಲ ಒಂದು ಹೋಗ್ ಟ್ರೈ ಮಾಡ್ಬೇಕು ಮುಳಬಾಗಲ ದಾವಣಗಿರೆ ಬೆನ್ನೆ ದಿವಸ ಅಷ್ಟೇ ಟ್ರೈ ಮಾಡಿದ್ದೆ ನಾನು
ಹೌದಾ ಹ್ಮ್ ಹ್ಮ್
ಹೌದು
ಮತ್ತೆ ಯಾವತ್ತಾದ್ರೂ ನಿಮ್ಗೆ ಹೇಳ್ತ ಇದ್ದಾಳ ಇದ್ದಳ ಅಂದ್ರಲ್ಲ ಅವ್ರ ಜೊತೆ ಹೋದಾಗ ಹೋಗಿ ತಿನ್ಕೊಂಡ್ ಬನ್ನಿ ಅದು ಚೆನ್ನಾಗಿದೆ ಮುಳಬಾಗಲು ದೋಸೆ
ಹಾ ಹೋಗ್ತೇನೆ ಈವಾಗ ಹಂಗೋ ಇವ ಈ ಸತಿ ಗುರುವಾರ ಬಂದು ಬಕ್ರೀದಿದ್ದೆ ಹೋ ಸುಟ್ಟ ಕೊಡ್ತಾರಂತ ಹಂಗೆ ಶುಕ್ರವಾರ ಶನಿವಾರ ಆದದ ವಾರ ಭಾನುವಾರ ಇದೆಯಲ್ಲ ನೋಡ್ರಿ ಮನೆಗಾದ್ ಹೋಗ್ಬೇಕ ಇಲ್ಲ ಅಂದೆ ಮುಳಗೋಗ್ರಾದ ಹೋಗ್ಬೇಕು
ಹೌದಾ ಹಾ ಹೋದ್ರೆ ಹೋಗಿ ಚೆನ್ನಾಗಿರುತ್ತೆ ಹೋಗಿ ಎಲ್ಲ ಅ ದ ದೋಸೆ ತಿನ್ಕೊಂಡ್ ಬನ್ನಿ ಚ ಹ್ಮ್
ಹೊಸ ಟ್ರೈ ಮಾಡ್ತೀ ನೀವೇ ಹೇಳಿದ್ರಲ್ಲಾ
ಹ್ಮ್ ಅದೇ ಹಾ ಹೌದು ಚೆನ್ನಾಗಿರುತ್ತೆ ಅ ನಾನು ಅದೇ ತರ ಯಾವತ್ತಾದ್ ಹದ್ರೆ ದಾವಣಗೆರೆ ಬೆಣ್ಣೆ ದೋಸೆ ತಿನ್ಕೊಂಡ್ ಬರ್ತೀನಿ
ಹಾ ಸರಿ ಆದ್ರೆ ಸರಿ ನಿಮಗ್ ಯಾವಾಗಾದ್ ಬೇಜಾರಾಗಿದ್ರೆ ಕಾಲೇಜ್ಗೆ ಮತ್ತೆ ಹಾ ಸರಿ ಹ ನೋಡಿ